ಹಲೋ ಹಲೋ ಹಲೋ ಕೆಸ
ಹಾ ಇವಾಗ ಕೇಳಿಸ್ತಿದೆ ಏನ ಇಲ್ಲ ಜಸ್ಟ್ ಊಟ ಆಯ್ತು ಮೇಲ್ಗಡೆ ಬಂದೆ ನೀವು
ನಾ ಜಷ್ಟ್ ಊಟ ಮಾಡ್ಕೊತಿದ್ದೆ ಅನ್ನ ಸಾಂಬಾರ್
ಹ್ಮ್ ಹ್ಮ್ ಹ್ಮ್ ಓ ನೀವೇ ಮಾಡಿದ್ದ.
ಹಾ ಹ ಇ ಇನ್ಯಾರ್ ಮಾಡ್ಕೊಡ್ತಾರ್ರೀ ನಮ್ಗೆ ಬ್ಯಾಚುಲ ಲೈಫು
ಬ್ಯಾಚುಲರ್ಸು ಮಾಡಿ ಮಾಡಿ ಪ್ರಾಕ್ಟಿಸ್ ಆಗುತ್ತೆ.
ಹ್ಮ ನಮ್ಗ ಅಲ್ರಿ ನಾವ್ ಅಡ್ಗೆ ಮಾಡಣ ಮದ್ವೆ ಆದ್ಮೇಲೆ.
ಹ್ಮ ಮಾಡಿ ಅದಕ್ಕೇನ್ ಆಗತ್ತೆ ನಳಮ ರಾಜರ ಇರ್ತಾರಲ್ಲ ನಾ ಮ ರಾಣಿಯರ ಇರಲ್ಲ.
ಚೆನ್ನಾಗ್ ಹೋಯ್ತು. ಹ್ಮ್ ಹ್ಮ್ ಮನೇಲ ಯಾವತ್ತಿದ್ರು ರಾಣನೇ ಅಡಗೆ ಮಾಡ್ಬೇಕಲ್ಲ.
ಇವಾಗೆಲ್ಲಾ ಕಲ್ತಿದ್ದೀರಾ ಅಂದ್ರೆ ಅಡ್ಗೆ.
ಹ್ಮ್ ಕಲ್ತಿದ್ದೀನಿ ಆಲ್ಮೋಸ್ಟ್. ಹ್ಮ್ ನೀವ ಏನನ್ ಮಾಡ್ತೀರಾ.
ನಾವ್ ಎಲ್ಲಾ ಮಾಡ್ತೀವಿ ರೊಟ್ಟಿ ಒಂದ್ಬಿಟ್ಟು.
ಹ್ಮ್ ಹ್ಮ್ ಹ್ಮ್ ಮಿಕ್ಕಿದೆಲ್ಲ ಮಾಡ್ತೀರಾ.
ಮಿಕ್ಕಿದೆಲ್ಲ ಮಾಡ್ತೀವಿ ಅಡಗೆ ಎಲ್ಲಾ ಮಾಡ್ತೀವಿ ಹಬ್ಬದೂಟ ಬರಲ್ಲ ರೊಟ್ಟಿ ಬರಲ್ಲ
ಹ್ಮ್ ಹ್ಮ
ಮತ್ತೆ
ಮತ್ತೆ ಹೇಳ್ಬೇಕ ನೋಡಿ ಸಮಾಚಾರ.
ನೀ ಎಂತ ಇಲ್ಲ ಹೆಂಗ್ ನಡೀತಿದೆ ಪ್ರಿಪ್ರೇಷನ್ ಎಕ್ಸಾಮ್ದು.
ಎಲ್ಲ ಚೆನ್ನಾಗ್ ನಡೀತದೆ ಅದೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇತ್ ಇತ್ತು ಟ್ವೆಂಟಿ ಫೋರ್ತ್ ಗೆ. ಸೊ ಎಕ್ಸಾಮ್ ಮುಗಸ್ಕೊಂಡು ಎಲ್ಲ ನಾರ್ತ್ ಇಂಡಿಯಾ ಟ್ರಿಪ್ ಹೋಗನ ಅಂತ್ ಅನ್ಕೊತಿದ್ದೆ.
ಓ ಎಲ್ಲಿ ಪ್ಲಾನ್ ಮಾಡಿದ್ದೀರಾ.
ಇದೆ ಕೇದಾರ್ನಾಥ್ ಆ ಕಡೆ ಹೋಗಣ ಅಂತ.
ಹ್ಮ್ ಹ್ಮ್ ಹ್ಮ್ ನೀವ್ ಒಂದ್ಸತಿ ಹೋಗಿದ್ರಲ್ಲ ಕೇದಾರ್ನಾಥ್ಗೆ.
ಹ್ಮ್ ಹೋಗಿದ್ದೆ.
ಹ್ಮ್ ಹ್ಮ್ ಹೌ ವಾಜ್ ಯುವರ್ ಎಕ್ಸ್ಪೀರಿಯನ್ಸ್.
ಏ ಮಸ್ತ್ ಇತ್ರಿ ಹ್ಮ್ ನೆಕ್ಸ್ಟ್ ಲೆವೆಲ್ ಎಕ್ಪೀರಿಯನ್ಸ್ ಲೈಫ ಅಲ್ಲಿ ಒನ್ ಟೈಮ್ ಆದ್ರೂ ಕದಾರ್ನಾಥ್ ಹೋಗ್ಲೇಬೇಕ.
ಹೋಗ್ಲೇಬೇಕು ಇವಾಗ ಎಲ್ಲಿವರ್ಗೂ ಓಪನ್ ಇರುತ್ತೆ.
ಇವಾಗ ದೀಪಾವಳಿವರೆಗೂ ಓಪನ್ ಇರುತ್ತೆ ಇವಾಗ ಜ ರೀಸೆಂಟ್ ಆಗಿ ಓಪನ್ ಆಗಿದೆ.
ಹಾ ಮೊನ್ನೆ ತಾನೇ ಓಪನ್ ಆಯ್ತಲ್ಲ. ಓಕೆ ಓಕೆ.
ಹ್ಮ್ ಅದಿಕ್ಕೆ ಪ್ಲಾನ್ ಮಾಡ್ತಿದ್ದೆ ನೀವು ಏನ ಜಾಯ್ನ್ ಆಗ್ತೀರಾ ಅಂತ ಕೇಳೋಣ ಅಂತ
ಯಾವಾಗ ಇನ್ ಡೇಟ್ ಅದು ಏನೇನೋ ಗೊತ್ತಿಲ್ಲ.
ಹಾ ಅದಿಕ್ಕೆ ಫಸ್ಟ್ ಇವಾಗ ಎಷ್ಟ್ ಜನ ಫ್ರೆಂಡ್ಸ್ ಬರ್ತಾರೆ ಅವ್ರ ಯಾವಾಗ ಫ್ರೀ ಇರ್ತಾರೆ ಅಂತ ಎಲ್ಲ ತಿಳ್ಕೊಂಡ್ರೆ.
ಹ್ಮ್
ಅದೆ ನಮ್ ಕ್ಲೋಸ್ ಸರ್ಕಲಿಗ್ ಮಾತ್ರ ಕೇಳ್ತಿದ್ದೆ. ಅದಿಕ್ಕೆ ನಿಮ್ಗೂ ಮಾಡ್ದೆ ಏನ್ ಹೇಳ್ ನೀವ್ ಫ್ರೀ ಇರ್ತೀರಾ ಹೆಂಗೆ ಏನು.
ಮನೇಲಿ ಹೋಗಣ ಬನ್ನಿ. ನಮಗೂ ಎಕ್ಸ್ಪೀರಿಯನ್ಸ್ ಆಗತ್ತೆ.
ಅದೇ ಅದೇ ನಾನು ಅನ್ಕೊತಿದ್ದೆ ಹೋಗ್ಬೇಕು ಅಂತ ಈ ಸಲಿ. ಈ ಆ ಈ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಹೋಗಣ ಅಂತ.
ಅ ಅಲ್ಲೋ ಕೇದಾರ್ನಾಥ್ಗ ಹೋದ್ರೆ ಅದೊಂದೇ ಪ್ಲೇಸ್ ಕವರ್ ಮಾಡಬೋದ ಅಥವಾ ಮತ್ ಬೇರೆ ಏನಾದ್ರ
ಬೇರೆ ಬೆ ಬೇರೆ ತುಂಬಾ ಪ್ಲೇಸ್ ಇದೆ ಇವಾಗ ನಾವು ಕೇದಾರ್ನಾಥ್ ಹೋಗ್ತಿವಿ ಅಂದ್ರೆ. ಡೆಲ್ಲಿಗ ಹೋಗ ಹೋಗ್ತೀವಾ. ಸ್ಟಾರ್ಟಿಂಗ್ ಡೆಲ್ಲಿಲ್ಲಿ ಏನು ವಿಸಿಟ್ ಮಾಡ್ತಾರ ಡೈರೆಕ್ಟ್ ಹೋಗ್ಬಿಡ್ಬೇಕು. ನಾವು ಕೇದಾರ್ನಾಥ್ಗೆ ಅಂದ್ರೆ ಎಲ್ಲಿ ನೋ ಇಲ್ಲಿಂದ ಹರಿದ್ವಾರ, ಹರಿದ್ವಾರ್ ಬೇಕ ನೋಡಕೊಂಡು ರಿಷಿ ಷಿಕೇಶಗೆ ಸ್ಟೇ ಆಗೋದು ಹರಿದ್ವಾರ ಋಷಿಕೇಶ ತುಂಬಾ ಹತ್ರತ್ರ ಇದೆ. ಹ ರಿಷಿಕೇಶ್ ಅಲ್ಲಿ ಒನ್ ಡೇ ಇದ್ಬಿಟ್ಟು ಅದು ಗಂಗಾ ಆರತಿ ಮತ್ತೆ ಮತ್ತೆ ರಿವರ್ ರಾಫ್ಟಿಂಗ್ ಎಲ್ಲ ಒಂದ ದಿನ ಕಂಪ್ಲೀಟ್ ಆ ಮಾಡ್ಕೊಂಡು.
ಹ್ಮ್,
ತಿರ್ಗಾ ಇನ್ನೊಂದು ನೈಟ್ ಸ್ಟೇ ಆಗ್ಬಿಟ್ಟು. ಬೆಳಿಗಿನ ಜಾವ ಅಂದ್ರೆ ಒಂದು ಫೋರ್ ತರ್ಟಿ ಫೈಗೆ ಎಲ್ಲ ಬಸ್ ಸಿಗುತ್ತೆ. ಯದಾರ್ನಾಥ್
ಡೈರೆಕ್ಟ್ ಇದೆಯಾ ಅಲ್ಲಿಂದ.
ದೆ, ಅಂದ್ರೆ ಅದು ಮಾರ್ನಿಂಗ್ ಅಷ್ಟೇ ಬೆಳಗ್ ಹೊತ್ತುಷ್ಟ ಬಸ್ ಟ್ರಾವಲ್ ಮಾಡಂಗಿರೋದು. ನೈಟ್ ಹೊತ್ತ ಎಲ್ಲಾ ಟ್ರಾವೆಲ್ ಮಾಡಕ ಆಗಲ್ಲ ಕಲೋಸ್ ಇರುತ್ತೆ ರೋಡ್ಲೇಲ್ಲಾ. ಹ ಬೆಳಗಿನ ಜಾವ ಬಸ್ ಹಾಕೊಂಬಿಟ್ರೆ,
ಹಾ
ಸಂಜೆ ಹಂಗ ಹೋಗ್ತಿವಿ ಅಲ್ಸೊನ್ ಪ್ರಯಕೆ ಅಲ್ ಹಿ ರೂಮ್, ಹಿಂಗ್ ಮಾಡಿ ಎಲ್ಲಾ ನೈಟ್ ಎಲ್ಲಾ ರೆಸ್ಟ್, ತಗೊಂಡು ನೀಟಾಗೆ ಬೆಳಗಿನ ಜಾವ ಬೇಗ ಎದ್ದು ಎಲ್ಲಾ ರೆಡಿ ಆಗಿ ಎಲ್ಲಾರ ಬ್ಯಾಗು ತಗೊಂಡ್ ಹೋಗಕಾಗಲ್ಲ. ಯಾವ ನ ಒಂದೆರಡು ಬ್ಯಾಗ್ ತಗೊಂಡ್ರೆ ಮಿಕ್ಕದೇಲ್ಲೇ ಲಾಕರ್ ಫೆಸಿಲಿಟಿ ಇರ್ತವೆ. ಹ ಆಗ್ಲಿ ಇಟ್ಬಿಟ್ಟು ಇನ್ನಂದೆರಡ್ ಬಾಗ ತೊಗಂಡು ಎಲ್ಲಾರು ಹೋಗೋದು ಅಂತ. ಬೆಳಗಿನ
ಎಷ್ಟೋತ್ತೆ ಅಗತ್ಲ್ ಮೇಲ್ಗಡೆ ಹೋಗಕ್ಕೆ.
ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡ್ರೆಸಂಜೆ ಅಷ್ಟಲ್ಲಿ ಹೋಗ್ಬಿಡ್ತೇವಿ ನಾಲ್ಕ್ ಗಂಟೆ ಹಂಗೆ.
ಹೋ
ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಿಲಮೀಟರ್ಸ್ ಇದೆ. ಹ್ಮ್
ಇವಾಗ ಇದ ಏನೋ ಕುದುರೆೆ -ಕುದುರೆದು ಇದೆ ತಾನೆ.
ಹಾ, ಕುದುರೆೆಗಳು ಇದ್ದಾವೆ ಹೋಗಕೆ.
ಅ ಅದೆಷ್ಟು ಕಾಸ್ಟ್ ಆಗ್ಬೋದು.
ಆದ್ರು ಇರುತ್ತೆ ಒಂದುವರ್ ಸಾವಿರ, ಎರಡ್ ಸಾವಿರ ಆ ತರ ಇದೆ ಮತ್ತೆ ಇದು ಬುಟ್ಟಿಯಲ್ಲಿ ಎತ್ಕೊಂಡ್ ಹೋಗ್ತಾರೆ. ಆ ತರದ್ದು ಐತೆ
ಹದು ಅದು ಅವ್ರಗ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲಾ,
ಹೌದು, ಹೌದು ಆಮೇಲೆ ಅಲ್ಲಿ ಒಂದು ದು ನೆಗೆಟಿವ್ ಏನಂದ್ರ ಎಲ್ಲಾ ಅ ಕುದು್ರೇನು, ಕುದು್ರೆ ಹೋಗಕು ಒಂದೆರೋಡು. ಜನ ನಡ್ಕೊಂಡ್ ಹೋಗಕು ಒಂದೆರೋಡು. ಅದು ಬುಟ್ಟಿಯಲ್ಲಿ ಎತ್ಕೊಂಡ್ ಹೋಗಕು ಒಂದೆರೋಡ. ಸೊ ಅದೇಏನ ಆಗ್ಬಿಡುತ್ತೆ ಅಂದ್ರೆ ಕುದುರೆೆ ಎಲ್ಲಾ ಸಗಣಿ ಎಲ್ಲ ಇಕ್ಕಿರುತ್ತಲ್ಲಾ.
ಹ್ಮ
ನೀರ್- ಗಿರ್ ಬಂದೆಲ್ಲ ಸ್ವಲ್ಪ ನಡ್ಕೊಂಡ್ ಹೋಗರಿಕೆ ಸ್ಲಿಪ್ ಆಗ್ತಾ ಇರುತ್ತೆ. ಕುದುರೆಗೂ ಸ್ಲಿಪ್ ಆಗ್ತಾ ಇರುತ್ತ ಪಾಪಾ. ಎಷ್ಟೊಂದ ಬೀಳ್ತಾ ಇರುತ್ತೆ
ಬಟ್ ಇವಾಗ, ಅವ್ರರು ಬೇರೆ ರೂಟ್ ಮಾಡಕ್ ಸಾಧ್ಯನ ಅಲ್ಲಿ,
ಇಲ್ಲ, ಇಲ್ಲ ರಿ ಹ ಅಷ್ಟೇಲ್ಲ ಇಲ್ಲ ಆಕ್ಚುಲಿ ಫಸ್ಟ್ ನಾವು ಹೋದಾಗ ಏನಾಯ್ತು ಬೇರೆ ಬೆಟ್ಟದಲ್ಲಿ ರೋಡ್ ಇತ್ತಂತೆ. ಆಪೋಸಿಟ್ ಬೆಟ್ಟದಲ್ಲಿ ಅದು ಅವಾಗ ದೊಡ್ಡ ಡಾಗ ಮಳೆ ಎಲ್ಲ ಬಂದಿದೆ ಇದಾಯ್ತಿಲ್ಲ ಸೊ ಆ ರೋಡ್ ಎಲ್ಲ ಹೋಗ್ಬಿ ಟ್ಟ ಇದೆ ಅದಾದ್ಮೇಲೆ ಇಗ ಆಪೋಸಿಟ್ ಬೆಡಲ್ಲಿ ರೋಡ್- ರೋಡ್ ಮಾಡಿದ್ದಾರೆ.
ಓಹೋ, ಅಂದ್ರೆ ಆತರ ಮಾಡ್ಬೋದು.
ಹ್ಮ್, ಮಾಡ್ತಾರೆ ಬಟ್ ಅದೇ ಈಜೋರಾಗ ಇದಾದ್ರೆ ಅದು ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಭಯ. ಎಲ್ಲಾ ಬೆಟ್ದಲ್ಲಿಮಾಡಿದ್ರೆ ಅದು ತಿರ್ಗ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ. ಹ್ಮ್, ಬಟ್ ಆಮೇಲೆ ಅಲ್ಲಿ ಏನ್ ಗೊತ್ತಾ ದೇವಸ್ಥಾನದಲ್ಲಿ ಪೂಜೆ ಮಾಡೋರೆಲ್ಲಾ ನಮ್ಮ್ ಮೈಸೂರ ಅವರು ಕನ್ನಡ ಮಾತಾಡ್ತಾರೆ.
ಒ ಬತಲ್ಲ
ನಾವು ಹದೋಗ ಅಂತ ಇವಿ ಖುಷಿ ಆಗಯತ್ ನಮ್ಗೆ ಅಲ್ಲಿ ಮೇಲೆ ಹೋಗಿದಿವಿ ಅ್ರಲ್ಲ ಎಲ್ಲಾರು ಸ್ಪಿರಿಚಲ್ ಆಗಿ ಇರ್ತಾರಲ್ಲ ಎಲ್ಲಾರ್ ಕಣ್ಣಲು ನೀರು
ಹೌದು ಅದೇನು ಅಪ್ಪ ಅಲ್ಲ ಪ್ಲೇಸ್ ಹಂಗಿದೆ.
ಹ್ಮ್ ನಾವ ಆಕ್ಚುಲಿ ನಾವು ನಮಗು ಏನದ ಎಕ್ಸ್ಪೀರಿಯನ್ಸ್ ಆಗಲ್ವಲ್ಲ ನಮ್ ನಮಗೆ ಗೊತ್ತಾಗ ಲ್ಲ ನಾವು ಅಳ್ತಾ ಇದೀವಿ ನಮ್ಮ ಕಣ್ಣಲ್ಲ ನೀರು ಅಳ್ತಾ ಇದ್ದೀವಿ ಅಂತ ಅಲ್ಲಾ ಬತ್ತ ಏನು ಆ ವೈಭಗೊ
ನಮ್ಮ ಅಣ್ಣನ ಅಂತಿದ್ರು ಹೋಗ್ತೀನಿ ನಾನು ಅಂತ
ಹಾ
ಹ ಹೋಗಣ ಪ್ಲಾನ್ ಮಾಡಿ ನಿಮ್ದ ಎಕ್ಸಾಮ್ ಮುಗದ ತಕ್ಷಣ.
ಹ್ಮ್ ನೋಡಿ ಮತ್ತೆ ನಿಮ್ಮ ಅಣ್ಣನ್ನ ಜಾಯಿನ್ ಮಾಡ್ಕೊಳ್ಳಿ ಹೋಗೋಣ ನಾವುನು
ಹ್ಮ್ ಅವಂದ್ ವರ್ಕ್ ಇರುತ್ತಲ್ಲ ಸೊ ಕೇಳ್ತೀನಿ ಅವನ್ಗು ಏನಂತ್
ಹಾ
ಇವಾಗ ಇಲ್ಲಿಂದ ಇಲ್ಲಿಂದ ಡೆಲ್ಲಿಗೆ ಹೆಂಗ ಹೋಗ್ತೀರಿ ನೀವು ಬೆಂಗಳೂರಿಂದ ಡೆಲ್ಲಿಗೆ ಟ್ರೇನಾ ಪ್ಲೈಟ್
ಎರಡು ಆಪ್ಷನ್ ಇದೆ ನೋಡೋಣ ಬಜೆಟ್ ಎಲ್ಲಾರೂ ಹೆಂಗ ಹೇಳ್ತ
ಪ್ಲೈಟ್ ದ ಎಷ್ಟ ಆಗ್ಬೋದು ಕಾಸ್ಟ್
ಪ್ಲೈಟಗೆ ಇವಾಗೆಲ್ಲ ಒಂದು ಆರ್ ಸಾವಿರ ಆಗುತ್ತೆ ಮಿನಿಮಮ್ ಅಂದ್ರೆ ಮಿನಿಮಮ್ ಚಾರ್ಜಸ್
ಡೆಲ್ಲಿ ಇದು ಟ್ರೈನ್ಗೆ
ಟ್ರೈನ್ಗೆ ಆದ್ರೆ ಎ ಸಿ ಇಲ್ಲಾದ್ರೆ ಎರಡ್ ಸಾವಿರದ ಮುನ್ನೂರ ಏನೋ ಇದೆ. ಸ್ತ್ರೀಯಲ್ಲಿ
ಹ
ಆ ತರ ಇಲ್ಲ ಒಂದ್ ಸೈಡ್ ಟ್ರೈನ್ ಹೋಗೋದು ಒಂದ ಸೈಡ್ ಪ್ಲೈಟ್ಲಿ ಬರೋದು ಆದ್ರೂ ಮಾಡ್ಕೊಬಹದು.
ಹ್ಮ್ ಅಂದ್ರೆ ಒಂದ್ ಟೋಟಲ್ ಟೆನ್ ಫಿಫ್ಟೀನ್ ಥೌಸಂಡ್ ಹಿಡೀರಿ ಎಲ್ಲಾ ಸೇರಿ
ಹ್ಮ್ ಹ್ಮ ಪ್ಲೈಟ್ ಪ್ಲೈಟ್ಗೆ ಹೋಗಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತ ಟ್ರೈನ್ಗೆ ಹೋಗಗಿದ್ರೆ ಒಂದ ಹನ್ನರಡ್ ಸಾವ ಸಾವಿರ ಹದಮೂರು ಸಾವಿರ ಹ್ಮ ಡೆಲ್ಲಿಲ್ಲಲ್ಲ ಪ್ಲೇಸಸ್ ನೋಡ್ಕೊಂಡು ಸೊ ಏನಾದ್ರೂ ಶಾಪಿಂಗ್ ಗಿಪಿಂಗ್ ಮಾಡೋಂಗಿದ್ರೆ ಎಲ್ಲ ಮುಗಸಿ ಕಕೊಂಡು ತೊಂಬರ್ಬಹುದು ಡೆಲ್ಲಿಲ್ಲಿ ಒಂದ ಡೇ ನೋಡೋಷ್ಟ ಎಲ್ಲ ಪ್ಲೇಸ್ ಇದಾವೆ ಒನ್ ಡೇನು ಟೂ ಡೇಸ್ ನೋಡ್ಬಹದು.
ಹಾ ಹಾ ಹಾ
ಹ್ಮ್ ಅಲ್ಲಿ ಅಕ್ಷರಧಾಮ್ ಅಂತ ಐತೆ ರೆಡ್ ಫೋರ್ಟ್ ಹ
ಎಲ್ಲಾ ಕಡೆ ಹೋಗಿ ಬಂದಿದ್ದೀರಾ.
ಹ್ಮ್ ನ ಡೆಲ್ಲಿಲಿ ಇದ್ನಲ್ಲ ಅವಾಗಲ್ಲಲ್ಲ ವಿಸಿಟ್ ಮಾಡಿದ್ದು ಹ್ಮ್ ಅಲ್ಲಿ ಅಕ್ಷ ಅಕ್ಷರಧಾಮ್ ಅಂತ ಇದೆ ಡೆಲ್ಲಿಲಿ ಅದು ಸಕ್ಕದಾಗಿದೆ ಹ್ಮ್ ಮತ್ತೆ ರೆಡ್ ಫೋಟೋ ಮತ್ತೆ ಲೋಟಸ್ ಟೆಂಪಲ್ ಅಂತ ಒಂದಿದೆ. ಹ್ಮ್ ಮತ್ತೆ ಜಾಸ್ತಿ ಹಿಸ್ಟರಿ ಪ್ಲೇಸಸ್ಸು ಈ ರಾಜರುದುು ಕಟ್ಟಿರೋವು ಅವು ಇವು ಬೇಜ್ ಜಾನ್ ಇದಾವ ಅಲ್ಲಿ.
ನೋಡೋಣ ಹಾಗಾದ್ರೆ ಪ್ಲಾನ್ ಮಾಡಿ ಎಕ್ಸಾಮ್ ಮುಗದ ತಕ್ಷಣ ಕೇಳಿ ಫಸ್ಟ್ ಯಾರ್ಯಾರ ಬರ್ ತಾರೆ ಇನ್ನು ನಾನು ನನ್ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಕೇಳ್ತೀನಿ
ನೋಡಿ ಆರಾಮ ಎಲ್ಲಾರು ಗ್ರೂಪ್ ಅಲ್ಲಿ ಇದ್ರೆ ಚೆನ್ನಾಗಿ
ಹ್ಮ ಹ ಗ್ರೂಪ್ ಇದ್ರೆ ಅಂದ್ರೆ ಜಾಸ್ತಿ ಸ್ಟ್ರೆಸ್ ಅನ್ಸಲ್ಲ ಎಲ್ಲಾ ಫ್ರೆಂಡ್ಸ್ ಇದ್ರೆ ಹ್ಮ್
ನಾವೇಏನ ಟ್ರೈನ್ಗ ಜರ್ನಿ ಮಾಡ್ತೀವ ಅಂದ್ರರು ಮಾತಾಡ್ಕೊಂಡ್ ಹೋಗಕ ಮಸ್ತ್ ಆಗಿರುತ್ತೆ.
ಹ ಮಸ್ತ್ ಇರುತ್ತ ಬಟ್ ಎಶಿ ಒಂದಚೂರು ಆಗಲ್ಲ ಬಿಡಿ ಅಲ್ಲೆಲ್ಲಾ ಸೌಂಡ್ ಮಾಡಿದ್ರೆ ಜನ ಬೈತಾರ
ಇಲ್ಲ ಇಲ್ಲ ಆತರ ಬೆಳಿಗ್ಗೆ ಹೊತ್ತು ಏನ್ ಆರಾಮಾಗಿರುತ್ತೆ ಎಲ್ಲಾ ಮಾತಾಡ್ಕೊಂಡ್ ಕೂತಿರ್ತಾರೆ ಎಸ ಎಲ್ಲನು
ಓಕೆ
ಯಾಕಂದ್ರೆ ಇವ ನಮ್ ಕರ್ನಾಟಕದಿಂದ ಹತ್ರ ಆಲ್ಮೋಸ್ಟ್ ಕರ್ನಾಟಕ ಜನನೇ ಇರ್ತಾರೆ ಸೊ ಕನ್ನಡ ಮಾತ್ರ ಇರ್ತಾರೆ ನಮ್ ಟ್ರೆನ್ ಅದ್ರಾಗ ಆರಾಮಾಗಿ ಹೋಗ್ಬೋದು
ಅಂದ್ರೆ ಬೆಂಗ್ಗಳೂರಿಂದ ಡೈರೆಕ್ಟ್ ಇದೆಯದೆೆಲ್ಲಿಗೆ
ಹಾ ಇದದೆ ಇದದೆವೆ ಪುಣೆಯಿಂದ ಹೋಗೋದು ಇದ್ದಾವೆ ಈ ಕಡೆ ಆಂಧ್ರಾಗ ಹೋಗಿ ಹೋಗೋದು ಇದ್ದಾವೆ ನಾವು ಪುಣಗ ಹೋಗುವಾಗ ಟ್ರೈನ್ಗೆ ಹೋಗ್ಬೇಕು ಅದು ಹೊಸ ಟ್ರೈನ್ ಗ ಚೆನ್ನಾಗಿದ್ದಾವೆ ಬಟ್ ಇದು ಕರ್ನಾಟಕ ಎಕ್ಸ್ಪ ್ರಸ್ ಆದ್ರ ಆಂಧ್ರಾಗ ಹೋಗುತ್ತೆ ಅದು ಸ್ವಲ್ಪ ಏನೋ ಗಲೀತಾರ ಅನ್ಸ್ತು ನನ್ಗೆ ಅಷ್ಟು ನೀಟ್ ಇಲ್ಲ ಅಸಸ್ತು
ಓಕೆ ಓಕೆ
ಬಂದ್ಲ್ಲಾ ಈ ಟ್ರೈನ್ ಮಸ್ತ್ ಇತ್ತು ಸ ಸಕಲ ಆಯ್ತು ಟ್ರೈನ್ ಎಲ್ಲ ಒಂದ್ ಎಷ್ಟು ನೀಟ್ ಇತ್ತು ಅಂದ್ರೆ
ಹ್ಮ್ ಅಂದ್ರೆ ಇದಕ್ಕೆ ಹೋಗೋಣ ಬಿಡಿ ಎಲ್ರೂ ಸೇರೆ
ಹ್ಮ್
ಮತ್ತೆ
ಮತ್ತೆ ಅದೇ ಪ್ಲಾನ್ ಮಾಡಿ ಡೇಟ್ ಎಲ್ಲಾ ಫಿಕ್ಸ್ ಮಾಡ್ಕೊಂಡು ಒ ಎಷ್ಟ ಆಗುತ್ತೆ ಬಜೆಟ್ ಇ ಎಲ್ಲಾ ನೋಡಿ ಹೇಳ್ತೀನಿ ಫ್ಲೈಟ್ಗಾದ್ರೆ ಎಷ್ಟಾಗುತ್ತೆ ಟ್ರೈನ್ಗಾದ್ರೆ ಎಷ್ಟ ಆಗುತ್ತೆ ಅಂತೆ ಎಲ್ಲಾ ಹ
ನಿಮ್ಗ್ ಗೊತ್ತಿದ ಅಲ್ಲಾ ಹಂಗೆ ಯಾರಾದ್ರರು ಒಬ್ಬರು ಗೊತ್ತಿರೋರು ಇದ್ರೆ ಹೋಗಕ್ ಏನ್ ಅನ್ಸಲ್ಲ
ಹೌ
ಹ್ಮ ಮಾಡಿ ಪ್ಲಾನ್ ಮಾಡಿ ಹೋಗೋಣ
ಹ್ಮ್ ಪ್ಲಾನ್ ಮಾಡಿ ಒಂದ್ ಬಜೆಟ್ ಎಲ್ಲಾ ಹಾಕಿ ನಿಮಂದ್ ಹೇಳ್ತೀನಿ ಕನ್ಫರ್ಮ್ ಮಾಡ್ರಂತೆ ಹ್ಮ್ ಸರಿ ಸರಿ ಆಯ್ತು ಬಾಯ್ ಬಾಯ್